ಹ ಹಲೋ ಹಲೋ
ಹಲೋ ಹಲೋ ಕೆಳಸ ಆರಾಮ ನೀವ್ ಆರಾಮ
ಹಾ ನಾವ್ ಆರಾಮಪ್ಪಾ
ಹಾ
ಹಾ ಕೇಳ್ತೇ ಊಟ
ಹ್ಮ್ ಊಟ
ಹಾ ಆಯ್ತು ಏನ್ ಮಾಡಿದ್ರಿ
ಏನಿಲ್ಲ ಅದೇ ಬೆಳಿಗ್ಗೆ ಚಿಕನ್ ಇತ್ತು ತಿಂದು
ಹ್ಮ್
ಹ್ಮ್
ಚಿಕನ್ ಕೂಡ
ಚಿಕನ್ ಕೂಡ ಮುದ್ದೆ
ಹ್ಮ್
ಹ್ಮ್ ಅಷ್ಟೇ
ಎಡೆ ಮತ್ತೇನ ಇಲ್ಲ ಕೂಡ ಅನ್ನ ಅನ್ನ ಸಾಂಬಾರು
ಅನ್ನ ಸಾಂಬಾರು ಏನಿಲ್ಲ ಚಿಕನ್ ಒಂದು ಊಟ ಮಾಡಿದೆ
ಹ್ಮ್
ಹ್ಮ್ ನೀಏನ್ ಆರಾಮಿದೀರಾ
ಮ ಏನ ಮಾಡ್ ಹಾರ ಆರಾಮ ಅದವಿ
ಹಾ ಏನ್ ಮಾಡ್ತಿದ್ದಿ
ಅದೇ ಕುಂತಿದ್ದಿ ಇದ ತರಗತಿ ಇತ್ತು ತರಗತಿ ಮುಗಸ್ಕೊಂಬಂದ್ ಈಗರ ಒಂದ ಒಂದ ಆಯ್ತ ಮುಗಸ್ಕೊಂಡ್ ಬಂದಿಕುಂತಿದ್ದ ಯಂಗ್ ಹುಡುಗರೆ ಎಲ್ಲ ಕೊಂತ ಅ ಪರಿಸರದ ಇತ್ತಪ್ಪ ಇವತ್ ಅದು ಡಿ ಕೆ ಸರ್ ಡಿ ಕೆ ಪಟೀಲ್ ಸರ್ ಅಂತದ್ರ ಅವರು ಅವ್ರು ತೊಂಡಿದ್ರ ಆ ಮುಗಿಸಕೊಂಡು ಬಂದಿದವಿ
ನಿಮ್ಗೆ ರಜ ಘೋಷಣೆ ಮಾಡಲ್ವ ಹಾಗಾದ್ರ
ಇನ್ನ ಮಾಡಿಲ್ಲ ಮಾಡ್ತನ ಅಂತ ಹೇಳಿದ್ರ ಅವರ ಘೋಷಣೆ ಇನ್ನ ಅವ್ರು ಅವರ ಒಬ್ಬರೇ ಕೊಟ್ಬಿಟ್ರೆ ಮುಗದಾಯ್ತು
ಹಾ ಹಾ
ಅವರ್ ಡಿ ಕೆ ಸರ್ ದೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ನೀವ ಕೊಟ್ರ ಹೋದ್ರ ನೀವು ವಾಪಾಸ್ ಯಾವ್
ಹ ಒಪ್ಪಸ ರವಿವಾರ ಬರ್ತೀನಿ ನಾನು ಇಲ್ಲ ಬಂದ್ರೆ ಸೋಮವಾರ ಇಲ್ಲ ಮಂಗಳವಾರ ಬರ್ತೀನಿ ಹ್ಮ್ ಹಲೋ
ಹಲೋ
ಹಾ ಮಂಗಳವಾರ ಬರ್ತೀನಿ ಮಂಗಳವಾರ ಬರ ಅಂತಿದ್ದೀನಿ
ಮಂಗಳವಾರ ಬರ್ತಿ
ಹ್ಮ್ ಮಂಗಳವಾರ ಇಲ್ಲ ಸೋಮವಾರ ಸೋಮವಾರ ಬರ್ತೀನಿ
ಮತ್ ಇದ್ರಾಗ ಏನೋ ಮತ್ ಬರ್ಸಿದಿ ಯಾರು ಬರ್ತೀನ ಅಂತ ಹೇಳಿದಿ
ಅದ್ರಲ್ಲಿ ಅವಿಭರ ಅಂತ ಹಾಕ್ಸ್ಬಿಟ್ಟಿದೀನಿ ಅದಕ್ಕೆ ಅವತ್ತೆ ಬರ್ಬೇಕ ಇನ್ನು
ಹ್ಮ್ ಒಬ ಇದದ ರೈಲ್ ಅದ ಬರಕ್ಕೆ
ರೈಲು ಇಲ್ಲ ಸದ್ಯಕ್ಕೆ ರೈಲಲ್ಲಿ ಆಗಲ್ಲ ಬರಲು ಬಸ್ಸ ಅಲ್ಲೇ ಬರ್ಬೇಕ ನಾನು
ಏನು ಕಮ್ಮಿ ಆಗತ್ತಾ ದೊಡ್ಡು
ಹಾ ಹಣ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರನೇ ಆ ನ ರೈಲ ನಲ್ಲಾದ್ರೆ ತುಂಬಾ ಕಡಿಮೆ ಬೀಳುತ್ತೆ ಮತ್ತತ್ ಬಸ್ ನಲ್ಲಿ ಬರ್ಬೇಕಂದ್ರೆ ಮೂರು ಪಟ್ಟು ಹೆಚ್ಚಾಗುತ್ತದೆ
ಹ ಮತ್ತ ಬರ್ಬೇಕಿಲ್ಲ ಅದನ್ಲ್ದ ಟ್ರೈನ್ ಇಲ್ದ್ರೆ
ಹ್ಮ್ ಅಂದ್ರೆ ರೈಲಲ್ಲಿ ಬರಬೇಕು ಅಂದ್ರೆ ಅವು ನಮಗೆ ಸಮಯಕ್ಕೆ ತಕ್ಕಂಗೆ ನಮ್ಗದು
ಸ್ ತಲ್ಲ ಹೌದಾ ಹ್ಮ ಬಸ್ ಯಾವಾಗತ್ತ ಏನ ಸಮಯ
ಸಮಯ ಅದು ಯಾವ ಮಧ್ಯಾಹ್ನ ಮೂರ್ ಗಂಟೆಗೆ ಇಲ್ಲಿಂದ ಬಿಡುತ್ತೆ
ಹ್ಮ್
ಹನ್ನೊಂದು ಗಂಟೆ
ಹನ್ನೊಂದು ಗಂಟೆಗೆ ಯಾರಗಿ ಹ್ಮ್
ಅಲ್ಲಿಗೆ ಬಂದೆ ಅೇ ನಾ ಹನ್ನೊಂದು ಗಂಟೆಗೆ ಅಲ್ಲಿ ಇಳಿದು ಯಾದಗಿರಿಯಂದ ಶಾಪುರ್ಗ್ ಬರೋಕ್ಕೆ ಬಸ್ಸು ಟೂ ಅವರ್ಸ್ ವೈ್ಟಟ್ ಮಾಡ್ಬೇಕು ಮಧ್ಯಾಹ್ ಟೂ ಮಾರ್ನಿಂಗ್ ಟೂ ವರೆಗೂ ಅಲ್ಲೇ ವೇಟ್ ಮಾಡಿ ಆ ಬಸ್ಸು ನಿಲ್ದಾಣದಲ್ಲಿ ಅಲ್ಲಿದ್ದ ಮತ್ತೆ ಶಾಪುರಕ್ಕೆ ಬಂದು ಬರೋಕೆ ಟೂ ಟೂ ತ್ರೀ ಅಂದ್ರೆ ಫೋರ್ ಅಂದ್ರೆ ಅಲ್ಲಿಂದ ಫೋರ್ ಅಲ್ಲಿ ನಾನು ಅಲ್ಲೇ ಬಸ್ ಶಾಪುರ ಬಸ್ ನಿಲ್ದಾಣದಲ್ಲಿ ಅಲ್ಲೂ ಸಹ ವೇ ಅಲ್ಲೂ ಕೂಡ ತಡವಾಗುತ್ತದೆ ಅಲ್ಲೂ ನಾನು ಕಾಯುವಿಕೆ ಮಾಡ್ಕೊಂಡು ಒಂದು ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಐದು ಗಂಟೆ ಆರು ಗಂಟೆವರೆಗೂ ಅಲ್ಲೇ ಇರಬೇಕು ಆಮೇಲೆ ಆಟೋಗಳು ಬರೋದ ಆರೂವರೆ ಅಲ್ಲಿಂದ ಬರದ ಅದಕ್ಕೆ ಇವನ್ನೆಲ್ಲವನ್ನು ಅರಿತುಕೊಂಡು ನಾನು ದ ದೃಷ್ಟಿಯಿಂದ ಬೇಗ ಬರ್ಬೇಕಂತ ಬಸ್ಸೇ ಬೆಟರ್ ಉತ್ತಮವಾಗಿ ಬರಬಹುದಂತ ನಾನು
ಹ್ಮ್ ಹಂಗಂದ್ರ ಅದನ್ನೇ ಬಾ ನಡೀತತಿ ಏನಾಗಲ್ಲ
ಹ್ಮ್
ಹ್ಮ
ಅದಕ್ಕೋಸ್ಕರನೇ ಮತ್ತೇನು ಎಲ್ಲ ಹೇಗಿದ್ದಾರೆ ಹೌದಾ
ಬೇ ಜಗ್ ಎಲ್ಲರಿಗೂ ಬೇಸರ ಆಗ ಒಂದ್ಐತಿ ಎಾರ ಯಾರು ಇಲ್ಲ ಇದಾಗ ವಸತಿನಲ್ಲಿ ಒಳಗ ಹ
ಹ್ಮ್
ಮತ್ತೆ ಬೇಸರ ಅಂತ ಜಗ್ಗ ಕುಂತೈತಿ ಏ್ ಮಾಡ ಎಲ್ಲಾರೂ ಕುೂಂತವ್ ಮ್ಯಲೆ ಮೇ ಕುಂತಾವ ಒಂದ ಮಂದ್ ಜಾಸ್ತಿ ಮಂದಿ್ ಮಲ್ಕೊಂಡ್ರ ಈಗ
ಹ್ಮ್ ಸೂರಜ್ ಗೆಳೆಯ ಏನ್ ಮಾಡ್ತಿದ್ದಾನೆ
ಅವನು ಊರಿ ಹೋಯ್ದಾನೆ ಆಗ್ಲ ನಿನ್ನೆ ಎರಡು ಗಂಟೆಕ್ಕೆ ಹೋಗಿದ್ದ
ಹೌದಾ
ಹ್ಮ್ ಮ ಒಂದು ಎ ಕೆಲಸ ಮುಸ್ಕೊಂಡು ಹದ
ಹ್ಮ್ ಹ್ಮ್
ಬರ್ಕ್ ಬೈಕ್ ಕೊಟ್ಟಿರ ಶಣಗಪ್ಪಳ ಸಾರ
ಹ್ಮ್
ಅದ ಮುಗಿಸಕೊಂಡು ಬರ್ ಹೋದ
ತರಗತಿ ಬಗ್ಗೆನಾ
ಹ್ಮ್ ಅದ ಕೊಟ್ಟಿದ್ರೆ ಅವರು ಅದನ್ನ ತರಗತಿ ತೊಳಿಲ್ಲ ಆ ತರಗತಿ ಬದಲು ಈಗ ಬಸ
ಹೌದಾ
ಹ್ಮ್
ಕಡೆ ತುಂಬಾ ಇದ್ದಂಗಿದೆ ಎಲ್ಲೂ ಕುೂತ್ಕೊ ಮಾತ್ರ
ಏನಐ್ತು
ಹ ಇದು ಗಾಳಿಯ ಶಬ್ದ ತುಂಬಾ ಇದೆ
ತುಂಬ ಇದೆ ಹಾ ಅಲ್ಲಿ ಮೇಲ್ಗಡೆ ಕುೂಂತಿದ್ದೆ ಹುಡುಗರೆ ಎಲ್ಲಾ ಕುೂಡಿ ಅದಕ್ಕ ಸ್ವಲ್ಪ ಅಲ್ಲೇ ಮಳಿ ಬರೋದಂಗ ಇಿದೆ ಬರ್ತೇ ನೋಡ್ಬೇಕಕ್ ಇವತ್ತು
ಹೌದಾ ಹ್ಮ್ ಹ್ಮ್ ಹ್ಮ್
ನಿಮ್ ಕಡೆ ಎಲ್ಲ ಮಳಿ ಮ್ಮ ಕಡೆ ಇನ್ನೆ ಬಂದಿತ್ತು ಎಳ ಇಾಗ ಸದ್ಯಕ್ಕೆ ಏನು ಇಲ್ಲ ಬರ್ಬೋದೇ ಅನ್ನು ಅನ್ಸುತ್ತೆ ಈ ಒಂದು ವಾರದಲ್ಲಿ
ಹ್ಮ್ ಬರ್ಲಿ ಬರ್ಲಿ
ಬಂದ್ರ ಈಗ ಇವನ ಏನು ಹುಳ ಹಡಿಬೇಕಂತದ ಅದನ್ನ ನೋಡ್ಬೇಕ ಈಗ
ಆ ಕೀಟಗಳನ್ನು ಹಿಡಿಯುವುದು ತುಂಬಾ ತಲೆನೋವು
ತಲೆೇನು ಒಂದು ನಿಮ್ಮ್ ಊರ ಸಿಕ್ಕ ತಮ್ಮ ಬ್ರಮ ತಮ್ಮಂದ ಬಿಡುುವ ಅದನ್ನೇ ಹಾಯ್ನ ಚೂಚಕ್ ಪಡ್ತಾ ಇವ್ ನ
ಹ್ಮ್ ಯಾವ
ಯಾವ್ದಾರ್ ಯಾವ್ದಾರ್ ಸಿಕ್ ಅವು ತಮ್ಮ ಒಟ್ಟ ಹಿಡ್ಕೊಂಡ್ ಬಾ ನೀನ್ ಆಮೇಲೆ ನೋಡ ಅಂತವ್ ಅವು ಫಲ ಪೂರಾ ಸತ್ ನಡದ ಒ ನೋಡಿದ್ದಾರೆ ದೊಡ ತಂಬಐತ್ ಹ್ಮ್
ಹ್ಮ ಹಾ ಹ
ಅಂದ್ರೆ ನಿಮ್ದ ಹೊಲ ಆಗತ್ತಲ್ಲ ಸ್ವಲ್ಪ್ ಜಾಸ್ತಿ ಸಿಕ್ತವು ತೊಂದ್ರೆ ಚಲ ಆಗತ್ತೆ ಇವು ಪತ್ರಗಿತ್ತಿ ಅತ್ರಲ್ಲ
ಹ್ಮ್ ಪಾತ್ರೆಗೆ ಎತ್ತಿ ಸಿಕ್ಕಿದ್ರ ತಗೊಂಬರ್ತನಿ
ಬೇರೆ ಎಲ್ಲ ಸಿಕ್ಕ ತಮ್ಮ ದೊಡ್ಡ ದೊಡ್ಡ ವ್ಯವಾರ ತೊಂಡ ಸೈದಿದೊಳಗೆ
ಹ್ಮ್ ಹ್ಮ್ ಹ್ಮ್ ಹಾ್ ಹ್ಮ್
ತಂದ್ರೆ ಅ ಹೊಟ್ಟೆ ಏನ ಮಾಡುದು
ಸ್ವೀಟ್ ಹೆಚ್ಚಂದ ಆಾಗಿ ಗೆಳೆಯ ಗಂಟಲ್ಲಲ್ಲಿ ಎಲ್ಲಾ ಒಂಥರ ಫುಲ್ ತೊಂದರೆ ಆಗುತ್ತಿದೆ ್ಮ
ಹ
ಸಟು ಅದೇ ಕೋನ ಚಕವರ್
ಹಾ ಇದಾನ ಎಲ್ ತಿಂದಿದ್ರಿ ಅಲ್ಲೇ ಊರಲ್ಲಿ
ಹ್ಮ್ ಊರಲ್ಲಲ್ಲಿ ನಮ್ಮ್ ಪಕ್ಕದ ಊರಲ್ಲಿ ಸಿಕ್ತವೆ
ಹ್ಮ್
ನಮ್ಮ ಊರಲ್ಲಿ ಹೆು ಕೋನ್ ಸಿಗಲ್ಲ ನಾರ್ಮಲ್ ಸಿಗ್ತವೆ
ಹೌದಾ
ಹ್ಮ್
ಆರಾಮ್ ಅದ್ರಲ್ ನ್ ಮನ ಇಲ್ಲ
ಹ್ಮ್ ಎಲ್ಲಾ ಆರಾಮಾರೆ
ಅಯ ಹೊರಗಡೆ ಹೋಗಿದ್ರ ಮನೇಲ್ಲ ಇದದ್ರ
ಹೊಲ್ದಲ್ ಕೆಲ್ಸದ ತುಂಬಾ ಇದೆ
ಹ ನೀ ಹೋಗಕ್ ೇನಾಗಿತ್ತು
ನಾನು ಹೋಗ್ಬೇಕಾಗಿತ್ತು ಹೇಳಿದ್ದೆಲ್ಲ ನಿಗೆ ಅಡ
ಹ್ಮ ಮತ್ ಅಡಿಕೆ ಇಡಕ್ ನೀವ ಹೋಗಬಡತ್ ಯಾರ
ಅದ ಎಲ್ಲಾ ಕ್ಲೀನ್ ಮಾಡಿ ಅದು ಇಡ್ತಿಿಲ್ಲ ಅವರು ಇವಾಗ ಇನ್ನ ಒ ಮಂತ್ ಲೇಟ್ ಆಗುತ್ತೆ ಯಾಕಂದ್ರೆ ಅದು ಸಸಿ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ ಪ್ಯಾಕೆಟ್ ಆ ಪ್ಯಾಕೆಟ್ ಇ ನಾ ಮಾತಾಡ್ ಬಂದಿದಿದ್ದಾರೆ ಆಲ್ರೆಡಿ ಒಂದು ಸಾವಿರದ ಮುನ್ನೂರು ಸಸಿ ಮಾತಾಡಿದಿದ್ದಾರೆ ಆಗ್ಲಿ
ಹ್ಮ್
ಅವನ್ನಾ ಡೈರೆಕ್ಟ್ ಒಂದ್ಸರಿ ತಂದು ಇಡ್ತೀವಿ ಹೊಲ್ದಲ್ಲಿ ಅದಕ್ಕೆಲ್ಲ ಕ್ಲೀನ್ ಮಾಡ್ತಿದಿದ್ದಾರೆ ಅವವು ಯಾಕಂದ್ರೆ ಶ್ರಾವಣದಲ್ಲಿ ಇಡ್ಬೇಕಂತೆ ಅವನ್ನ
ಶ್ರಾವಣ ಅಂದ್ರೆ ಇನ್ನ ಇದು ಆಗಸ್ಟ್ ಒಳಗ ಹಂಗಂದ್ರೆ
ಹ್ಮ ಒಂದ ಮಂತತ್ ಲೇಟ್ ಆಗುತ್ತೆ ಒಂದ್ ಮತ್ ಒ ಅಂಡ್ ಹಫ್ ಮಂತತ್
ಹ್ಮ್
ಹ್ಮ್ ಹಾಗಗಿಟ್ರ ಚೆನ್ನಾಗಿ್ ಬರುತ್ತೆ ನಮ್ದು ಆರು ವರ್ಷಗಳ ಕಾಲ ಹೊಲದಲ್ಲಿ ಏನು ಹಾಕಿಲ್ಲ ನಾವು
ಹ ಹಂಗ ಬಿಟ್ಟಿದ್ರಿ
ಹಂಗೆ ಬಿಟ್ಟಿದ್ರಿ ಫುಲ್ಲು ಚೆನ್ನಾಗಿದೆ ಇವಾಗ ಫುಲ್ಲು ಮ ಫಲವತ್ತತೆ ಹೆಚ್ಚಾಗಿದೆ
ಹಂಗಂದ್ರೆ ಬರುತ್ತೆ ಎಷ್ಟ
ತುಂಬಾ ಬೇಗ ಬರುತ್ತೆ ತುಂಬಾ
ತುಂಬಾ ಎರಡು ಎಕರೆಗೆ ಟ ಇ ಎ್ಡುದು ಆರು ವಕ್ಕ್ರ
ಹ್ಮ ಇದ್ರಲ್ಲಿ ಇಾಗ ನಾವವು ಎರಡಕರೆ
ಡೆ ಇಾದೆ ಇೊಂದ ಬೇರೆಡೆತ್ತ ಎರಡೆಡೆ ಬ ಇನ್ನೊಂದ ಜದ ಡದನ ಅೇ ಅದು ಟೋಟಲ್ ಮೂರ ಹತ್ರ ಇದೆ ಜಾಗ ಹ ಮೂ ಒಟ್ಟೆ ಮೂರದಲ್ಲಿ ನಿಮ್ಗೆ ಎರಡು ಅವ್ರಿಗೆ ಎರಡು ಅವ್ರಿಗೆ ಎರಡು ಅಟ್ಟೆ
ಹಾ ಹಂಗಗೆ
ಹ್ಮ ಅದು ಬಿಟ್ಟು ಮತ್ತೆ ಏನ್ ಆಕ್ತರಿ ನೀವಲ್ಲೇ
ಅದು ಬಿಟ್ಟು ಹೂವಿನ ಹೂವು ಹಾಕ್ತಿದ್ದವಿ ಸೇವಂತಗೆ
ಮತ್ತೆ
ಅದು ಆಗ್ತಿದ್ದೀವಿ ಆಮೇಲೆ ತೆಂಗಿನ ಗಿಡ ಇಟ್ಟಿದ್ದಾರೆ
ತೆಂಗಿಡ ಅಂದ್ರೆ ಇನ್ನ ಒಂದ್ ಬಾಳ ವರ್ಷ ಬೇಕಾಗುತ್ತೆ ಅದ ಬೆಳಲಿಕ್ಕೆ ನಾಕರಿಂದ ಐದ್ ವರ್ಷ ಅಲ್ಲಾ
ಹ್ಮ್ ಅಷ್ಟೇ ನಾವವು ಸದ್ಯಕ್ಕೆ ಏನು ಮಾಡಲ್ಲ ಇವಾಗ ಹೊಲ್ದಲ್ಲಿ ಅವೇ ಇಡ್ತೀವಿ ಹೂವು ಸದ್ಯಕ್ಕೆ ಹಾಕಂತೀವಿ ಅದು ಜೀವನ ನಡೆಯಕ್ ಅದು ನೆಕ್ಸ್ಟ್ ದುಡ್ಡು ಬರ್ಬಕ್ ಚೆನ್ನಾಗ ಅಂದ್ರೆ ಅಡಿಕೆ ಅದು ಸದ್ಯಕ್ಕೆ ಇವಾಗ್ಲೇ ಮಾಡಲ್ಲ ಅಡಿಕೆ ಆಾಕಡಿದ ಮೇಲೆ ಅದನ್ನ ಬರ್ತಿದೆ
ಅದ ಎಲ್ ಕೇಳಸ್ತ್ರ ಅಡಿಕೆ ಕಸಿದ್ರೆ
ಕಳ್ಸಿದ್ರಿ ಕಲ್ಸ ಏನಿಲ್ಲ ನಾವು ಮೊನ್ನೆ ಇಲ್ಲಿ ಊರಲ್ಲಿ ಒಂದ್ ಎಕರೆಗೆ ಹನ್ನೆರಡು ಲಕ್ಷ ತಗೊಂಡಿದ್ದಾರೆ ಒಂದ್ ಇಯರ್ಗೆ ಅವ್ರು ಸುಮ್ನೆ ಒಂದೇ ವರ್ಷದಲ್ಲಿ ಒಂದ್ ಎಕರೆಗೆ ಹನ್ನೆರಡು ಲಕ್ಷ ತಗೊಂಡಿದಿದ್ದಾರೆ ಅವರೇ ಬಂದು ತಗೊಂಡು ಹೋಗ್ತಾರೆ ಅಂದ್ರೆ ಫೋರ್ ಇಯರ್ಸ್ಸು ಫೈವ್ ಇಯರ್ಸ್ ಬೆಳೆಸಿದಾರ್ ಅವರು ಆಮೇಲೆ ಅದ್ರಲ್ಲಿ ಬರುತ್ತಲ್ಲ ಹ ಅದ್ರಲ್ಲಿ ಬರುತ್ತಲ್ಲ ಫಸಲು ಆ ಫಸಲ್ನ ಕೊಯ್ಲು ಮಾಡ್ಕೊಂಡು ಹೋಗೋಕೆ ಒಂದ್ ವರ್ಷಕ್ಕೆ ಹನ್ನೆರಡು ಲಕ್ಷ ಮಾತಾಡ್ತಾರೆ
ಹೌದಾ
ಹ್ಮ್
ಹ್ ಇತ್ತುದಳಿ ನನ್ ಫ್ರಂಡ್ ಕರೆಗತಾನೆ ಹೋಗ್ ಬರ್ತೇನೆ ಆಮೇಲ್ ಬಸ್ತೀನಿ
ಹ್ಮ್ ಸರಿ ಸರಿ ಸರಿ